ಹಲೋ ಏನನು ಮೊಕ್ಕ ನೀ ನೋಡು ಹ ಅದೇ ಹಚ್ಚ ಹಾಡ
ಬಂದ್ ಮಾಡಕೆ ಹೇಳ್ಲ ಅವನಿಗೆ
ಐದ್ ನಿಮಿಷ ಬಂದ್ ಮಾಡ ಹೇಳು ಅವನಿಗೆ ಇನ್ ಕೇಳಕತದ ಹಾ ಸರಿ ಈಗೋಕೆ
ಶಾಂತಾಗ್ ಹೇಳು ಅದೇನ
ಏ ಇಲ್ಲ ಇಲ್ಲ
ಹ ಹೇಳ್ ಊಟ ಆಯ್ತು ಹೀಗೆ ಶಾಪ್
ಬೇರೆ ಕಡೆ ಬರ್ಲೆ ಬೇರೆ ಬೇರೆ ಕಡೆ ಬಾ
ಇನ್ನು ಕೇಳಸಗತತಿ
ಹ ಅವನ್ ಹೆಸರ್ ಎತ್ತವೆಡ್
ಹ್ಮ್ ಈಗ
ಏನ ಕೇಳಗತ್ತ ಸ್ವಲ್ಪ ಸ್ವಲ್ಪ
ಹೇ ಪಕ್ಕದ್ ಪಿಜಿಯವರ್ ಹಚ್ಚಾರಲೇ ಹಾಡ ನಾನ್ ಏನ್ಮಾಡ್ಲಿ ನಾನೀಗ್ ಪಿ ಜಿ ಬಿಟ್ಟು ಹೊರ ಬಂದೆ ನಂದು ನೆಟ್ ಇಂಟರ್ನೆಟ್ ಹೋಗತಿ
ಈ ಕೇಳಕತ್ ಬಿಡು ಕರೆಕ್ಟ್ ಆಗ ಮತ್ತನಾ
ಮತ್ ಏನ್
ಏ ವಾಕಿಂಗ್ ಒಯ್ದೆನ ಇವತಾ
ಹ್ಮ ಹೋಗಿದ್ದೆ ಹಾ ನೋ ಬಂದ್ ಪಿ ಜಿ ಕ ಟರ್ನ್ ಅವಳ ಬಂದ್ಲು ಹಾ
ಹೋಲ್ ಬಿಿಡು ಅಲ್ಲ ಟ್ರಾಫಿಕ್ ಇತ್ತ ನಂದೆ ಟ್ರಾಫಿಕ್ ಇತ್
ಹ್ಮ ಇತ್ತು ಏ ಅಷ್ಟೇನ್ ಯಲ್ಲ.
ಹೌದಾ ಎಷ್ಟು ಗಡಿದ್ದು
ಎಷ್ಟು ಗ ಏಣಸಕ ಏನ ಅಲ್ಲಿ ಎಷ್ಟು ಗಡೆ ಇದ್ದು ಅಂತ ಏ ಉಪಾಯತಿ ಕೆಲ್ಸದ ಬಂದು ಲ ನೀನು
ಹ ಅದು ಅದ್ರಂದ ಕಣ್ಣ
ಕೆಲ್ಸ ಇದೆ ಕೆಲ್ಸ ಮಾಡಲ್ಲ ಕೆಲ್ಸ ಲ್ದು ಕೆಲಸ ಮಾಡಂತ ಹೇಳ್ತಲ್ಲ ನೀನ
ಒಬ್ಬನಿ ಹೋಗಿದ್ದೇಾನ ಏನಲ್ಲ ನೀವು ಬಂದದ ಮತ್ತ
ಓ ನಾಾನು ಇದು ಹೋಗ್ತಿದ್ದೆ ಅಲ್ಲ ಊಟ ಮಾಡಿದೆ ಊಟ ಮಾಡದ ಅವನು ಬಾವನು ಊಟ ಮಾಡಕ್ ಹೋಗಿದ್ನೋ ಎಲ್ಗಾ ಹೋಗಿದ್ನ ಅವಾಗ ಫೋನ್ ಕೊಟ್ಟ ಹೋಗಿದ್ದ ಅವನು ನಾನ್ ಅಿ ಕಾಲೇಜ್ ಕಡೆ ಹೋಗ್ ಬಂದ ಇ ಸಿಕ್ಕಾ ಹೋಗೋಣ ತುಂಬಾ ಅಂದ ಕಲೇಜ್ ಕಡೆ ಈಗ ನ ಹೋಗ್ ಬಂದೀನಿ ಅಂದ ನಾನ್ ಒಬ್ಬ ಒಫೊಂಡ್ ಬಿಡ ಹೋಗ್ಬ ಬಂದ ಬಂದ ನಮ ಪಿಜಿಕಲ್ ಟರ್ನ್ ನೋಡ್ದೆ ಹೌ ಹ ಫಿಜಿಕಲ್ ಟರ್ನ್ನೋಡ್ದೆ ಅದು ಬಂತದು
ಓ ಪರವಾಳಾ
ಹ ನೋಡ್ಲಿಲ್ಲ ಅಪ್ಪಿ ಟರ್ನ್ ಹೊಡೆದೆ. ನೋಡ್ಲಿಲ್ಲ ಅಂತ ಹೇಳ್ತೇನೆ ಆಕಿ ನೋಡಿಲ್ಲ ಆ ಕಡೆ ಸೈಡಿಗ್ ಹೋದ್ಲವಳು ಟರ್ನ್ ಹೊಡಿದ್ಲಲ್ಲ.
ಮತ್ ಇಂತಿರುಗ್ಬೇಕಲ್ಲ ಬಾಳ ಇಯ್ತ್ತು ಆ ಪಾರಿವವಾಳ ನೋಡ ನೋಡ.
ಹ ಹೆಂಗ್ ಅವಳ ಹೆಂಗ್ ಓಫ್ ಕೂಡ ಒಕ್ಕಳ ಆಕೆಯಿಂದ ಬೆನ್ನತ್ಕೊಂಡ್ ಓಪನ್ ಬೋರ್ಡ್ ಗೆ ಮತ್ತು ವಾಪಸ್ ಬರ್ಲೇ ಆಕಿನಂದು ಬೆನ್ನ ತಗೊಂಡು ಹೇ ಆ ತಗೆ ಬೇಕಿದ್ದರಿಂದ ಹೋಗಲ್ಲ ಯಾವ ಬೇಕಲ್ದರದ
ಇಲ್ಲ ಬಾಳ ದಿನ ಆಯ್ತ ನೋಡಾಕತಿದಲ ಅಲ್ಲಾ ತು ಅ ಪಾರಿವಳ
ಇಲ್ಲ ನಿನ್ನೇನ್ಲ್ಲಿ ಕಾಲೇಜಾಗ ನೋಡಿದ್ಲ್ಲಿ ಇವತ್ತು ಕಾಲೇಜ ಹಂಗೆ ಮಕ್ಕ ಮಕ್ಕ ಮುಖ ನೋಡ್ತಾಳ ನಾನೇ ಕಣ್ಣ ಕೆಳಗ ಇಳಸತಿನಿ ಅಲ್ಲಿ ಮಟ ನೋಡ್ತಾಳ ಅಕ್ಕಿ
ಏ ನೀ ನೀ ಕಣ್ಣ ಕಣ್ಣ ಇಟ್ಟ ನೋಡ್ಬೇಕು ಆ ಪಾರಿವಳಗಳು ಹಾರ ಹಾರು ತನಕ ಬಿಡ್ಬಡ್ದ ನೀ ಕಂಡಕ್ ಕಣ್ಣಿಡು
ಅ ಹಂಗ ನೋಡು ಈಗ ಒಂದ್ ಸೆಕೆ ಸಿಕಂಡ್ ಎರಡ್ ಸೆಕೆಂಡ್ ಹಂಗ ನೋಡ್ ತಗಿತರಲ್ಲ ಬಿಡು ಅಬ್ಸರ್ವ್ ಮಾಡ್ತಾರ. ನಿಮ್ ನಿಮ್ದು ಹರಿವನು ಅಷ್ಟೇ ನಿಮ್ದು
ಹಾ ಬಿಟ್ಟ ಬಿಡದ
ಹುಗಿನ ಹಾಕಿನೇ ಇವ ನೋಿದ್ಲು ಹಂಗ ಒಂದ್ೆಕಂಡ್ ನೋತದ ಬಿಡು.
ಅದು ಅದು ಬಿಟ್ಬಿಡ ಅದ್ ನಾನು ಬಿಟ್ಟಬ ಬಿಟ್ಟಿದ್ದೀಿ ನೀನು ಬಿಟ್ಬಿಡ ಆ ಪರಿವಳಗಳು ಈ ಕಡೆ ನೋಡೋಲ್ನ ಈಗ ಈಗೇನಿದ್ರ ಅಭ್ಯಾಸಗಳು ಹ್ಮ್ ಈಗ ಗುರೈಸ್ತಾರೆ ಅಂದ್ರೆ ಆ ಆ ಪರಿಗಳು ಬಂದು ನಿನಗೆ ಕುಕ್ಕೊಬೇಕ ಆ ಲೆವೆಲ್ ಗುರಾಯಸ್. ತ್ತಂದಂಗ ಆಯ್ತ
ಹಾ ಹೆಂಗ್ ಗುರಸ್ತವಳ ಗೊತ್ತಾಳು ಕಣ ತಗದೇಲ್ಲ ಅಂತಳುಯಕೊಂಡ ನಾು ತಗ ಮಟಾ
ಹ್ಮ್ ಕೊಡವಾಡ ಕೊಡವಾಡ ಹ್ಮ್
ನಾನು.
ಅವೆಲ್ಲ ಕಲೆ ಆ ಪರಿವಾಳ ಹಿಂದ ಬಾ ಅಲ್ಲಲ್ಲ ಆ ಕರ್ಯಾವಳಿಯಿಂದ ಬಾಳ ಮಂದಿ ಇ ಬೇಟೆಗಾರ ಇದ್ರಪ್ಪಾ ಸ್ವಲ್ಪ ನೋಡ್ಕೊಂಡಿರ
ನ ಕಾಳಾಗದಾರ ಬಾಳ ಅದಾರ
ಹ ನನಗ ನನಗ್ ಗೊತ್ತಿರೋ ತನಕ ಒಂದ್ ಮೂರ್ನಾಾಕ್ ಬೇಟೆಗಾರಗ್ ಗೊತ್ ನನ್ಗ ಇಲ್ಲ ಇಬರುಂತ ಗೊತ್ತೇ ಬೇಟೆಗಾರರು ಉ ಗೊತ್ತರತ್ತ ತ್ ಇನ್ನು ಹಿಟ್ಟಿರ್ಬೋದಲಪ್ಪ ಪಾರಳ ಕಂಡ.
ಹ್ಮ ಹ್ಮ
ಮತ್ತ
ಮತ್ತೆ ಏನಿಲ್ಲ ಊಟ ಫಾಲೋ ಮಾಡನ್ಲಿ ಅವನ್ ಅಲ್ಲ ಪಾಯ್ಸ ಮಾಡನ್ಲಿ ಪಾಯ್ಸ ಒಳಗಕಿ ಬಿಗಾಕಿ ಎಲ್ಲಾಗ ನ ಅಡಗೆ ಮಾಡಣ
ಯಾಕೆ
ಕರೆಂಟ್ ಬಂದಿಲ್ಲ ಅಂತ ಒಳಗ ಇಕ್ಕಾನನೆ ಫಲಾವ್ ಅಷ್ಟೇ ಹೊರಗಕ್ಕಾನ ಅವ್ನು. ಅಯ ಅಪ್ಪ ಎಂತ ನಿಧಾನ ಇಲ್ಲಿ ಅವನುಂಚೆ ನ ಹೋಯಿತು ಬಂದಿತು. ಅವ್ ಕ್ಲೀನ್ ಸೇವಿಂಗ್ ಮಾಡಿಸ್ಕೊಂಡು ಬಿಟಾನಾ ಕೋಚ್
ಮತ್ತೆ. ಆ ಯುವಕನ್ ತರ ಕಾಣ್ಬೇಕತ್ತ
ಅವಂದು ಬರ್ಡೆ ಆದ್ ಅಂತ ತಿಂಗಳಾಗ
ಈ ಈ ತಿಂಗಳ್ ನ್ಯಾಗ ಆದ
ಅಂದರ ಮುಂದಿನ್ ಮುಂದಿನ ಮೂತ್ ಮುಂದಿನ್ ತಿಂಗಳ ಜೂನ್ ಹನೊಂದಕೇನ
ಮುಂದಿನ ತಿಂ್ಗಳ ಇತ್ತು ಅಂದ್ರೆ ಈಗಗೆ ಮಾಡ್ಸ
ಒಂದ್ ವಾರ್ದಾಗ ಬರ್ತ ಸ್ವಲ್ಪ ಕಡ್ಡಾ ಫುಲ್ ಬಿಟ್ಟಿದ್ನಲ್ಲ ಅವನು ಸ್ವಲ್ಪ ಪುಲ್ ಅಂದ್ರ ಭಾಳ ಇದ್ದು ಅಲ್ಲ
ಯಾವಾಗ ಅದು ಕೇಳ್ಕೊಲೆ ಭಾರಿ ಮಾಡಮ್ಮತ್ತ ಬಡ್ಡೆ
ಯ ಜೂನ್ ಹನ್ನೊಂದ
ಏನ್ ಮಾಡುದ್ದಿ ಏನ್ ಏನ್ ಮಾಡ್ಸತ ಕೇಕ್ ಕಟ್ ಮಾಡಿಸ್.
ಏ ನಮ್ಮ ಪ ಪೂರ್ತಕ ಕಟ್ ಮಾಡ್ಸ ಮತ್ತ
ಹ್ಮ ಏ ಅಷ್ಟ ಆಚರಣೆ ಗೀಚರಣೆಗೆ ಅಲ್ಲ ಅಲ್ಲವ
ಏ ಹೋಲ್ ಬೂಡು ಒಂದ್. ಗೆ ಒಂದ್ ಇದು ಅರ ಹೊಡ್ಸಾಮಂತ ಮಾಡಂ ಬಿಡು ಮತ್ತೆ ಯಾರ್ ಮಾಡ್ತಾರ ನಾವ್ ಮಾಡ್ಲಿಕ್ಕಂದ್ರ ಅಂದ್ರ ಮಾಡ್ಬೋದ್ ಬಿಡ ಅವ್ರ ಶಿಷ್ಯಂದ್ರ ಆದ್ರೂ ನಾವು ಮಾಡ ಮತ್ತ ಹೋದಾಗ್ ಒಮ್ಮೆ ಏನರ ಇದು ಮಾಡೆ ಮಾಡ್ತೀರ್ತಾನ ನಮ್ಮ್ ಹುಡುಗ್ರು. ನಮ್ ಹುಡ್ಗೂರು ಅಂತ ಮಾಡಂ ಏನಾರೆ
ಹ್ಮ್ ಎಷ್ಟ್ ಕೊಡ್ಸಿಯಾನ ಲೆ ಅವ ಓದೋದೋಗೆಲ್ಲ ಏನನ ಕೊಡಿಸ್ತಿರುತ್ತಾನ
ಅದಕ್ಕೆ ಏನೋ ಮಾಡಮತಡಿ ಎಷ್ಟು ಮ ಎಲ್ಲೊಂದು ಮಾಡಬೇಕಾಗ್ ನಮ್ಮ ಸ್ವಾಭಿಮಾನ ಹ್ಮ
ಹ್ಮ್ ನಾಳೆ ಮೂವತ್ ನಾವು ಹೋಗಿದ್ದೇಲ್ಲಿ ಸುಮ್ನೆ ವಷ್ಟ್ ನೋಡ್ಲಿ ಸುಮ್ನೆ ಕೆಲ್ಸಕರು ಹೋಗ್ತದೆ
ಬರ್ಬೇಕಾಯತ ನಾ ನಾನು ಒಬ್ನೇ ಆದ್ನತ್ ನಾನ್ ಕ್ಯಾನ್ಸಲ್ ಮಾಡ್ದ ಇಲ್ಲಿ ಹೋಗ್ತದೆ
ನಾನ್ ಅದೇ ಒಂಬತ್ತು ಗಂಟೆ ಎಂಟು ಗಂಟೆಗೆಗಏನ ಫೋನ್ ಹಸ್ದೆ ಏನ್ ಒಂಟಿಯೋ ಏನಂದ ಕೇಳೋಣ ಸಿಕ್ಕರು ಇಲ್ಲ ನಿನ್ಗ ಅಂತ ನೀನ್ ಕೈ ಬಿಿಟ್ಟಂದೆ ಅಲ್ಲ
ಹಾ ನೀ ಇದೇ ಒಂದ ಮಾತತ್ ಹೇಳಿದಿದೆ ಮತ್ತ ಆಯ್ತು ಹೋಗ್ತೇನೆ ಅಂತ ಇದ್ದೆ ಅವನಿಗೆ ಈಗ ನೋಡಿೊ ೇನ ಹನ್ನೊಂದು ಗಂಟೆಗೆ ಸಾವಿರ ಸಾವಿರ ರೂಪಾಯಿ ಬರ್ತಿತಿ ಇಳ್ತಿಗೆ ಅವನ ಆ ನಾಕ್ ದಾಗ ಇಲ್ಲ ಐದ ದನ್ದಾಗ ಹಾಕಿಸ್ ಬಿಡ್ತಾನ ಬಾಳತನ ವೇಟ್ ಮಾಡಸಲ್ ಅವ್ನು
ಸು ನಾನ ಅದ ೋನ್ ಹಸಿದೆೆ ಎಂಟ ಗಂಟೆ ಬೆಳಗ್ಗೆ ಹಂಗ ಒಂದ್ಲಾ ಬ್ ಕೊಡ್ದ ಮಧ್ಯಾಹ್ನ ಯಾವು ಕ್ಲಾಸ್ ಲ್ಲ ಒಂದು ರೆಡಿ ಇದ್ದೆ ಆದ್ರನ್ ಮತ್ ನೀನು ಬಿಟ್ಟೆ ಅಂದಲ್ಲ ನಾನು ಬಿಡತ್ಲ್ಲಿ ಸುಮಾರು ವೇಸ್ಟ್ ಲೆ ಏನ ಒಂದ ಜಾವ ಸರ್ಟಿಫಿಕೇಟ್ ಒಂದ ಕೊಟ್ಟಕ ಹೋಗಿದ್ವಿ ನಾವು ಅದ ಒಂದೇ ಕೆಲ್ಸ ಇದ್ದೀನ್ ಏನಲ್ಲಿ ಇತ್ತು
ನಳು ಗುಣಂ ಸದು ಈಗ ಇನ್ನೊಂದ ಹೇಳ ಕೆಲ್ಸ ಕಡಿಮೆ ಬೇ ನಗತ್ತಲ್ಲ
ನೀ ಕ್ಯಾಟ್ರಂಗ್ಸ ಹೆಂಗಲ್ಲ ಅಲ್ಲಿ
ಮುಗತ ಅವೆಲ್ಲ ಮುಗಿತವ ನ ಬೇಸಿಗೆತಗ ಹ್ಮ್ ಈ ಸಲ ಇಯತ ಅಂದ್ರೆ ಕರ್ಕೊಂಡ್ ಹಕಿದಲ್ಲ ಮತ್ತ ಮತ್ತ ನನ್ನ ಕತ್ಕಗಪ್ಪಾ ಎಲ್ಲ ಈ ಸಲ ಈ ಸಲ ಬಾಳ ಸಜ್ಜಿತೆ ಆಗಿದೆ ಈ ಸಲ ಬಾಳ ಪಚಿತಿಗಿ ತಂದೆ ಇದ್ರದ್ದ ಕೇಟ್ರಂಗ ಮತ್ ನೋಡಿ ಇಲ್ಲಿ ಇನ ದುಡ್ಡು ನ ಆಯ್ತ ಮುನ್ನೂರು ರೂಪಾಯಿ ಉಳದದ
ಹ್ಮ್ ನೂರ ಆರನೂರ
ನನಗೂ ಅದೇ ತಲೆ ಹೊಟ್ಟ ನೋಡ, ಈಗ ಐದನೂರು ಕೊಟ್ಟ, ಐದನೂರ್ ಕೊಟ್ಟಿದ್ದ್ಂದ್ರೆ ಡೈರೆಕ್ಟ್ ನಾನು ಬೇರೆ ಕಡೆ ಇಟ್ಕೋತಿದ್ದೆ. ಕಟ್ ಮಾಡ್, ಕಟ್ ಮಾಡ್ ಕೊಟ್ಟ ಮೊದ್ಲಿಗೀನ ಸಾಲ ಆಗಿತ್ತು ಮತ್ತ ಆ ಕಡೆ ಕೊಟ್ಬಿಟ್ಟೆ. ಇ ಮತ್ತ ನೂರು ರೂಪಾಯಕ್ ಬಂದ ಕೂತಿದ್ದೀನಿ ಏನ್ ಮಾಡ್ಲ ಹೇಳ್? ಮತ್ ಆ ರೂಮ್ ದವನ ಗುಡ ಸುಮ ಅಲಾ ಅದು ಇನ್ನ ನೂರು ರೂಪಾಯಿ ಬೇರೆ ಅವ್ನ್ ಕಡೆ ಇದ, ಅದು ಕ್ಯಾಶ್ ಇಲ್ಲದ ಕಟ್ಟನ ನಾ. ಮತ?
ಮತ್ತೆ ಏನಲ್ಲ ಬರಿಯ್ ಇಂಥರ ಕೆಲ್ಸ ಅಂತ ಬರ. ಯಾರೋ ಫೋನ್ ಮಾಡಕತ್ತಾರ. ಲೇ ಲೇ ಅವ್ನು ಇಲ್ಲ ಇದ್ಕಂಡ್ ಫೋನ್ ಮಾಡ್ತಾನಲ್ಲೆ ಅವ್ನು, ಲೆ ಅಭಿಲಾಸ್.
ಹಲೋ
ಇಲ್ಲೇ ಇದಾನ ಫೋನ್ ಮಾಡುದಾನ. ಏನಿಲ್ಲ. ನಾಳೆ ಮೂವತ್ತೊಂದಲ ತಾರೀಕು? . ಎಂಗೇಜ್ಮೆಂಟ್ ಐತಲ್ಲಾ ನಾಳೆ.
ಹೇಳಲ್ಲ ಬಿಡ.
ಬಾಯರ್ಕಿದಿಯಾ? ಹ್ಮ್ . . ಹ್ಮ್ ಇಲ್ಲೋಡ . ಅರೇ ಇವತ್ತು ಇದ್ಲು ತಾನೆ ಮ್ಯಾಮು?
ಗೊತಿಲ್ಲ.
ನಿನ್ನೆ ಇದ್ಲು. ಇವತ್ ಬಂದೆ. ನಿನ್ನೆ, ನಾ ನೀ ಇದ ಮರ್ತು ಈ ಹೆಂಗ್ ಮರವಾಬಿಡ್ತಾಲೆ.
ಅದ ಹಂಗೆ, ವಯಸ ಆಕತ್
ಬೆಳಗ್ಗೆ ಮೊನ್ನೆ ರನ್ನಿಂಗ್ ಬಂದಾಗ ಬೆಳಿಗಿಗ್ ಕೋಚ್ ಸಿಕ್ತಾನಾ, ಕೋಚಿಕ್ ಒಳಗೆ ಗುಡ್ ಮಾರ್ನಿಂಗ್ ಅಂತ್ ಹೆಳ್ ಬಂದೀನಿ. ಮಧ್ಯಾಹ್ನ ಉ ಕ್ ಮುಂದಾಗ ಕಾಣಲಿಲ್ಲೋಣ ಬೆಳಗ್ಗೆ ಅಂತ ಅಂತಿ ನಾ ಕುಡಿತೀನಿ ನಿ ಕುಡಿ ಎಂಥವನಪ್ಪ
ಹ್ಮ ಹ ಹ.
ಹೇ ಆ ಮನುಷ್ಯ ಇದು ಮಾಡಿದ್ರುನು ಇದು ಅದಾನ್ಲೇ ಅವ್ನು ಅವರು ಇರುತ್ತ ಎಲ್ಲಾ ಕಡೆ ಕಡೆ .
ಬಂದ್ ಮಾಡ್ತೀವಿ ಅಂತ ಹೇಳ್ತಾನ.
ಹ್ಮ್
ಸರಿ ಮತ್ತ
ಮತ್ ಏನ್ ಇಲ್ಲೋ.
ಸರಿ ಇಡ್ಲಿಯಾ.
ಹ್ಮ್ ಸರಿ ಆಯ್ತೇನಾ ಹಾ ಆಯ್ತು ನೋ ಇಡ